ತುಮ್ಮ
ಹೇಳಪ್ಪಾ ಕಾಶಿನಾಥ ಏನ್ ನಡೆಸಿದ
ಏನಿಲ್ಲಪ್ಪಾ ಎಲ್ಲಿದ್ದಿ ಈಗ
ಎ ಎಲ್ಲ ಕುತನೂ ಅಪ್ಪ ಸು ಮೈನ್ ರೋಡಿಗೆ
ಆರಾಮ್ ಇದಿಯಲ್ಲ
ಆರಾಮು ನೋಡು ನೀ ಆರಾಮಾ
ನಾನು ಅರಾಮಿದ್ದೀನೆ ಊಟ ಮಾಡಿದ್ಯಾ
ಇಲ್ಲ ಈಗ ಮಾಡಬೇಕು ಹೋಗಿ
ನಾವು ಅಮುದು ಆಯ್ತು ನಾವು ಇವತ್ತು ಪಲಾವ್ ಕೊಟ್ಟಿದ್ರು ನಮ್ಮಲ್ಲಿ
ನೀವು ಎಲ್ಲಿದ್ದೀಯಾ ಈಗ
ಹ್ಮ್ ನಾನು ಇಲ್ಲ ಭೀಮ್ರಾಯನ್ ಗುಡಿಯಾಗ ಇದೀನಿ
ಭೀಮರಂಗುಡಿ ಚಂದ್ರಲಮ್ಮ ಹಾಸ್ಟೆಲಲ್ ಇದೆಯಾ
ಏ ನಾನ್ಸರುಪತ್ತುುಂಗ ಹಸ್ಟ್ರಲ್ಲ
ಚಂದ್ರಲಮ್ಮ ಅಷ್ಟಲ್ ಅಂದ್ರು
ಇಲ್ಲಪ್ಪಾ ಯಾಕೆ ಸುಮ್ನೆ ಕಡಸ್ತಾ ಇದಯ ನನ್ನು
ಏ ಇಲ್ಲಪ್ಪ ನಿಂಗ್ಯಾಕೆ ಕಾಡಸ್ಲಿ ನಾನು
ಉಪ್ಪತ್ತುಂಗ ಹಾಸ್ಟೆಲ್ ನಮ್ದು ಚಂದ್ರಲಾಮ್ಮ ವಿದ್ಯಾರ್ಥಿ ನಿಯರ್ದು ಬರುತ್ತೆ
ಮತ್ತೆ ನೀನು ಡ್ಯಾನ್ಸ್ ಮಾಡಕ್ಕೆ ಚಾಲೂ ಮಾಡ್ತೀಯಂತೆ
ಹ್ಮ್ ಮಾಡ್ತೀನಿ ಬನ್ಯಾಅಂದ್ರೆ ನೀ ನೀನ್ ಜೊತೆನೂ ಮಾಡ್ತೀನಿ
ಹುಂ ಹುಂ ಇಲ್ಲ ಕಣೋ ಸುಮ್ನೆ ಅಂದೆ ಹೆ ಹೇ ಇಲ್ಲ ಹಗೆ ಬಂತು ಚ್ ಯಾವುದ ಯಾವದೇ ಫಂಕ್ಷನ್ ಚ್ ಅದಿರ್ಲಿ ನೀನು ಫಸ್ಟ್ ಡ್ಯಾನ್ಸ್ ಮಾಡ್ತಾಯಾ ಅಂತ ಬಂತು ಸುದ್ದಿ ಅದಕ
ಹ್ಮ್ ಅಪ್ಪ ನನಗೂ ಅದಕ್ಕೂ ಡ್ಯಾನ್ಸ್ಗೆ ಸಂಬಂಧ ಅಲ್ಲ ನಿನಗೆ ಮೊೆ ತಾನ ಹೇಳಿದ್ದೀನಿ ನಾನು ಮತ್ತೆ ನೀನು ಆ ವಿಷಯದ ಬಗ್ಗೆ ತುಂಬಾ ತಪ್ ಕಡಸ್ತಾ ಇದ್ಯಯಾಪ್ಪ ಹುಡುಗರು ಯಾರು ಹೇಳಲ್ಲ ನಿನಗೆ ನಿನ್ನ ಮನಸ್ಸಿಗೆ ಅದು ಬರುತ್ತೆ ಅದನ್ನು ಹೇಳ್ತಿ ನೀನು
ಹಂಗೆ ತಿಳ್ಕೊತಿರಪ್ಪ ನಿನಗೆ
ಅದು ಹರ್ಷ ಅವ್ರದು ವರ್ಷಾಗೆ ಸಟ್ಟಿದೆ ಅದು
ಇಲ್ಲ ಅವರ ಹೆಸರು ತಗೊಂಡಿಲ್ಲ
ಅದೇ ಅದು ಭರತನಾಟ್ಯತ್ಂದ ಬರುತ್ತೆ ಅದು ಹರ್ಷಾಂದುು
ಓ ನಿಮ್ಮ ಮನದಲ್ಲಿ ಅದೇ
ನಮಗೆ ಇಲ್ಲಪ್ಪ ವೇಸಾಯ ಮಾಡನೆ ಅವರು ಲಾಸ್ಟ್ ನಂಬರ್ ಹೇಳ್ತಾನೆ
ಅವವ್ವ ಇಷ್ಟೆಲ್ಲ ಮಾಡ್ತಾನೆ ಆಶಾ
ಹುಂ ಮತ್ತೆ ಈ ರೀತಿ ನಡಿತಾ ಇದೆ ಅವ್ರ್ದು
ನಾನು
ಬರೇ ಅವ್ರ ಸಂಬಂಧ ಒಂದು ಇಲ್ಲ ಅಂದ್ರು ಏ ಮ್ ಇಪ್ಪತ್ತೈದು ಕೆಜಿ ತೂಕ
ಅದೇ ಗೊತ್ತಾಗ್ತಲ್ಲ ನನಗೂ
ಎದಕ್ಕೆ ಬೈತಾಳೋ ಇದು ಆರಾಮ್ ಇರ್ಬೇಕು ಉಂಡು ತಿಂದು
ಅವರು ಹೇಳಿದಾರಂತೆ ನೀನು ಸಣ್ಣನ ಸಣ್ಣವಾದ್ರೆ ನಾನ್ ಮಾತ್ರ ಪ್ರೀತ್ರಿತಿಸ್ತೀನಿ ಅಂತ
ಅವನು ಅವನೌನುನು
ಹ್ಮ್ ಅದಕ್ಕೆ ಅದನ್ನ ಇವರು ಮೋಟಿವೇಶನ್ ತೊಗೊಂದು ಪೂರ್ತಿ ಅಹ ತೊಂಬತ್ ಕೆ ಜಿ ಇದ್ದಿದ್ದನ ಈಗ ಎಪ್ಪತ್ನಾಾಕು ಕೆ ಜಿ ಮಾಡಿದ್ದಾರೆ
ಅದಕ್ಬೇಕ ಕಣೋ ಚಂದ ಇರ್ಬೇಕು ಹುಡ್ಗಿ ಹುಡ್ಗಿ ಸಲುವಾಗಿ ಇವೆಲ್ಲಾ ಮಾಡದ್ ಎದಕ್ಕೆ ಬೇಕು
ಯದಪ್ಪಾ ಈವ ನೋಡಿ ಎಲ್ಲಾ ಹುಡುಗಿ ಸಲುವಾಗಿ ಎಲ್ಲಾರೂ ಚೇಂಜ್ ಆಗ್ತಾ ಇದ್ದಾರೆ
ನಾವು ಹಂಗೆಲ್ಲಾ ಆಗಲ್ಲಪ್ಪ ನಾವು ಹೆಂಗೆ ಇದ್ಯೋ ಅಂಗೆ ಇರ್ತೀನಿ
ಒ ಸೊ ತುಂಬಾ ಎತ್ರ ಇದ್ದೀರಾ ದಮ್ ಇದ್ದೀರಾ ಕ್ಯೂಟ್ ಇದೀರ್ಯ ಏನೋ ಬಿದ್ದಿರ್ಬೇಕಕ್ ನಿಮ್ಗೂ ಲೈನ್ ಹಚ್ಚಿರ್ಬೇಕಕ್ ಕೆಲೋರು
ಏ ನಿಮ್ಮಪ್ತು ನೀ್ ಕಣೋ ಡ್ಯಾನ್ಸ್ ಮಾಡೋಲಿಕ್ ಜಲ್ದಿ ಬೀಳ್ತಾರಂತೆ ಕೇಳ್ಪಟ್ಟೆ
ನೀವೆಲ್ಲ ಸಕ್ಕ ಗುಂಡ್ ಗುಂಡಕ್ಕ ಬಾರಿಯ ದಿರಿ ಬೆಳಗ್ದಿರಿ ನಡೀತ್ತೆ ನಮ್ದು
ಏ ಯಾರ್ಡಾರು ಹ ನಿಂಗ ಎಲ್ಲ
ಹೇಳಿದಾರ ಹೆಂಗ ಬಂತು ಕಿವಿಗೆ
ನಮ್ಗೆ ಯಾರು ಗೂತರಕಣ
ಯಾವ ಕಾಲೇಜಲ್ಲಿ ಇದ್ದೀರಾ
ಹಾ ಕಾಲೇಜಿ ಇಲ್ಲ
ಗೊತ್ತಿಲ್ಲಪ್ಪಾ ನೀವು ಇಂಜಿನಿಯರಿಂಗ್ ಕಾಲೇಜ್ ಅಂತ ಗೊತ್ತಿತ್ತು ಅದ ಯಾವ ಊರಲ್ಲಿ
ಇದು ಬೀದರ್
ಇದ.
ಬಿದರ್ ಅಲ್ಲಿ ಬಿದರ್ ಹಾ ಬಿದಾರ್.
ಹಾ ಬೀದರ್ ಅಲ್ಲಿ ಮತ್ತೆ ಹುಡುಗಿರು ನಂಬಾಕ ಹೋಗಬ್ಯಾಡಿ. ಇಲ್ಲಪ್ಪಾ ಗೊತ್ತಿಲ್ಲ ನಂಗೆ ಬಿದರಲ್ಲಿ ಯಾರು ಅಷ್ಟೊಂದು.
ಹೌದಾ ಪರಿಚಯ ಮಾಡ್ಕೊಂಡು ಬಿಡು.
ಇಲ್ಲಪ್ಪಾ ನಮಗ ಗೊತ್ತಿಲ್ಲ ಅಷ್ಟೊಂದು ಮಾಹಿತಿ ಇಲ್ಲ ಬೀದರ್ ಅಲ್ಲಿ.
ಹಾ ಹ ಹ ನಾ ಮಾಡಿಸತಿನಿ ತೊಗೊ.
ಬ್ಯಾಡಪ್ಪಾ ನಮ್ಗೆ ಯಾವ ಉಸಾಬರಿ ಬೇಡ ಯಾರ್ದು. ಕೇಳದೆ ಎಲ್ಲಾ ಹರಿ ಸರ್ ದು ಅರಿಶರ್ ದು .
ಏ ನ ಅದು ಇಲ್ಲ ಅದು ಯಾರು ಹಳ್ತಾರ ನಾ ಸುಮ್ಮ ಅದನ್ನ ಹೇಳತೀನಿ ಹಂಗ. ನೀವ ಏನ ಕಣೋ ಎಲ್ಲ ಹೋದ್ರ ಅಲ್ಲೇ ಹೋಗ್. ತಿಯ ಮತ್ತೆ ನೀ ಮತ್ತೆ ಅಲ್ಲೇ ಹೋಗ್ತಿ ಅಲ್ಲ.
ಅದೇ ಅ ಅಲ್ಲಿ ರಾಜುಗೌಡ ಅವ್ರು ಬಂದ್ರು ಮತ್ತೆ ನೆನಪ ಆಯ್ತ ಅ.
ಹಾ ಹಾ.
ಹರೀಶಾ ಅವರು ಬೇಡ ಅಂದ್ರೆ ರಾಜುಗೌಡ ಅವರು ರೆಡಿಯಾಗಿ ನಿಂತಿದ್ದಾರೆ ರಾಜುಗೌಡ ಅವ್ರು ಹಿಡಿತಾರೆ ಅದನ್ನ.
ಎ ರಾಜಗೌಡ ಮನದಲ್ಲಿ ಇದಾರೆ ಅವರು.
ಅದೇ ಹರ್ಷ ಅವ್ರ ಬೇಡ ಅಂದ್ರೆ ಅವ್ರು ಹಿಡಿತಾರೆ.
ಹ್ಮ ಕರೆ ಅದ ಬಿಡೋ ಅವನ ಅವರ ಅವರ ಹಿಡೀತಾರ ವಟ್ಟ ಹಿಡಿತಾರ.
ಈಗ ನಾಲ್ಕು ವರ್ಷ ಮುಗಿಸಿ ಕೈ ಕೊಟ್ಟು ಹೋಗ್ಬಿಡ್ತಾಳೆ.
ಕರೆಗು
ಸಿ ಬರಿಗೂ.
ನಿಂಗ ಹೆಂಗ ಕುನಾ ಅದಾವ್ ಇವ ಎಲ್ಲಾ ಬಾಳ ಎಕ್ಸ್ಪೀರಿಯೆನ್ಸ್ ಅದಾವ ನಿಂಗ. ಬಾಳ ಎಕ್ಸ್ಪೀರಿಯನ್ಸ್ ಕಾಣ್ತೀ ನಿಂಗೆ ಹ್ಮ.
ಸ್ವಲ್ಪ ದ್ವಿತೀಯ ಪಿಯುದಲ್ಲಿ ನಮ್ಮ ಗೆಳೆಯನಗ ಆಗಿತ್ತು ಅದಕ್ಕೆ ಹೇಳದೆ.
ನಿಮಗೆ ಎಷ್ಟ ನಿಮ್ಗೆ ಎಷ್ಟ ಜನ ಇದ್ದರು.
ಹ್ ಯಾರಲ್ಲ ನಮ್ಗ ಯಾರ್ ಬಿೀಳ್ತಾರೆ.
ಪಹಿಲ್ಯ ಮದಲ ಮದಲು.
ಮೊದ್ಲ ಯಾರು ಇರ್ಲಿಲ್ಲ ನಮ್ಗೆ ಯಾರು.
ಸುಳ್ಳ ಹೇಳ್ ಬೇಡಾ ಕಣೋ ನಾನ್ ಹತ್ರ ಸುಳ್ಳ ಹೇಳ್ ಬೇಡಾ.
ಇಲ್ಲ್ ಅಪ್ಪು ಇಲ್ಲ ಹೀಗೆ ಮತ್ತೆ ಮುಂದಿನ ವರ್ಷ ನೋಡ್ಬೇಕ. ಮುಂದಿನ ವರ್ಷ ನೋಡ್ಬೇಕು ಯಾವ್ದಾದ್ರು ಒಂದನ್ನ.
ಜೂನಿಯರ್ಸ್ ನಾ.
ಹ ಬರ್ತಾರಲ್ಲ ಅವ ಯಾವ್ರ ಚೆಂದ ಇದಿದ್ರ ನೋಡ್ಬೇಕು ಇಲ್ದಿದ್ರೆ ಬಿಟ್ಟು ಬಿಡ್ಬೇಕು ಮತ್ತ.
ಬ್ಯಾಡಾ ಕಣೋ ನಮ್ಮ ಬಾಳ ಚಿತ್ರಿ ಇರ್ತಾರೆ ನಮ್ಮಕಡೆ ದವರು..
ಹ್ಮ್ ಎಲ್ಲಾರ ಈಗ ಎಂಟು ಒಂಬತ್ತ ನಿತ್ಯಕ್ಕೆ ಎಲ್ಲ ಸೆಟ್ ಆಗಿರ್ತಾರೆ ಈಗ.
ಹ್ಮ್ ಹ್ಮ್ ಎಲ್ಲಾ ಅವಗ ಸೆಟ್ ಆಗರ್ತಾರ.
ನೋಡೋಣ ಬರ್ತಾರಲ್ಲ ನೀವು ಮತ್ತೆ ನಿಮ್ಗೆ ಯಾರಲ್ವಾ.
ಏ ನಮಗ ಇದ್ರ ಕಣೋ ಸೆಕೆಂಡ್ ಪೀ ಯು ಅಲ್ಲಿ.
ಹ್ಮ್.
ಬಿಟ್ಟ ಬಿಟ್ಟೆ.
ಬಿಟ್ಟ ಧೋಕಾ ಆಯ್ತಾ ನೀವೇ ಮಾಡಿದ್ರ ಧೋಕಾ ಅವ್ರು ಮಾಡಿದ್ರ.
ಧೋಕಾ ಏನ್ ಮಾಡಿಲ್ಲ ಸುಮ್ ಪೋಸ್.
ಹೌದು ಮತ್ತೆ ರೆಸುಮ ಯಾವಾಗ್ ಆಗುತ್ತೆ.
ಯವಾಗ ನೋಡೋದು ಅವ್ರು ಸ್ವಲ್ಪ ಓದುತ್ತಿದ್ದಾರೆ ಬಹಳ ಬ್ಯುಸಿ ಇದ್ದಾರೆ ನೀಟ್ ನೀಟ್ ಅಲ್ಲಿ ಅವೆಕೆ.
ಹ ಡಿಗ್ರಿ ಮುಗದ್ ಬಳಕ ಅದೇ ಡಿಗ್ರಿ ಮುಗುದ್ ಬಳಕ್ಕ.
ಡಗ್ರಿ ಅಲ್ಲ ಅವರ ಇನ್ನ ಸೆಕೆಂಡ್ ಇಯರ್ ಡ್ರಾಪ್ ತಗೊಂಡಿದ್ದಾರೆ.
ಹಾಗಾದ್ರೆ ಮುಂದಿನ ವರ್ಷ ಜೂನಿಯರ್. ಬಾ ನಿಮ್ ಕಾಲೇಜ್ಗೆ ಬರ್ತಾರ ಬಿಡ ಹಾಗಾದ್ರ.
ನಿ ಬ್ರೋ.
ಅದೇ ಅವ್ರು ನಿಮ್ ಕಾಲೇಜ್ಗೆ ಬರ್ತಾರ ಹಾಗಾದ್ರೆ ಮುಂದಿನ ವರ್ಷ. ನೀಟ್ ಅಂತ್ರು ಆಗಲ್ಲ ಈ ಸಲ.
ಹಾ ಬಾಳ ಕಷ್ಟ ಐತ್ಲ
ಅದಕ್ಕೆ ನಿಮ್ ಕಾಲೇಜ್ಗೆ ಕರ್ಕೊಂಬಿಡ್ತಿದ್ರ ಹಾಗಾದ್ರೆ.
ಹಾ ನಮ್ ಕಾಲೇಜ್ಗೆ ಬಂದ್ರೆ ಮತ್ತೆ ಫುಲ್ ಅವ.
ಸೀನಿಯರ್ ಜೂನಿಯರ್ ಡಿವತ್ ತಂದು.
ಹ್ಮ್ ಹ್ಮ್ ಫುಲ್ ಆಂಕರಿಂಗೆಲ್ಲ ನಾವೇ ಮಾಡದು ಮುಂದ.
ಅದೇ ಪ್ರೆಷರ್ ಪಾರ್ಟಿಯಲ್ಲಿ ಇಬ್ರು ಡ್ಯಾನ್ಸು.
ಹಾ ಡೇ ಡ್ಯಾನ್ಸ್ ನೀವ್ ಕಣೋ ಬರದ್
ಇಲ್ಲಿಯು ಜೆ ಜೋಡಿನ ಆಯ್ತಲ್ಲ ನಿಮ್ದಿಗ.
ಯಾರಿಗೂ ಹೇಳ್ಬೇಡ ಅದು ಇರದು.
ಏ ಯಾರಿಗ ಹೇಳಲ್ಲಪ್ಪ ನಾನು.
ಹ್ಮ ನಾನು ಅದೆಂದೆ.
ಈ ವರ್ಷ ಖಂಡಿತವಾಗಿವು ಬರ್ತಾರ ಬಿಡಗಾದ್ರೆ.
ಹ್ಮ್ ಬರ್ತಾರೆ ಈ ವರ್ಷ
ಪ್ರಾಕ್ಟಿಕಲ ತ್ರೂನ್ ಬರ್ತಾರಾ ಥೇರಿ ತ್ರೂ ಬರ್ತಾರ.
ಏ ಯಾವ್ದಂತ ಆ ತ್ರೂ ಬರ್ತಾರ ಅವ್ರು.
ಬರ್ತಾರೆ.
ಮತ್ ಬರ್ತಾರೆ ಹ್ಮ್.
ಬಂದ್ರೆ ಒಟ್ಟೆ ಪೂರ್ತಿ ಖುಷಿ ಮತ್ತ ಪಾರ್ಟಿ ಅದು ಕೊಡಸ್ತರಲ್ವಾ ಬಂದ್ರೆ.
ಹಂಡ್ರೆಡ್ ಪರ್ಸೆಂಟ್.
ಕೊಡಿಸಿ ಮತ್ತ್ ನಮಗಂತ್ರು ನೆನಪಿರಲ್ಲ ನೀವೇ ಸ್ವಲ್ಪ ಕರ್ದು ಕೊಡಿಸಿ ಹಿಂಗ ಹಿಂಗ್ ಬಂದಿದಾರ ಅಂತ ಹೇಳಿ.
ಹ ನಾ ಅವರಿಲ್ಲಿ ಬರ್ಲಕ್ಕೊ ಬಿಸಿಗಿಡಿ ಮಾಡ್ಬೇಡ ಅಂತ ಹೇಳಿದೀನಿ.
ಹ ಹಂಗೆಳತಿರಿ ನೀಟ್ ಆಗಲ್ಲ ಮತ್ತೆ ವಾಪಸ್ ಅವ್ರ ಇಲ್ಲೆ ಬರ್ತಾರ.
ನೀಟ್ ಇಲ್ಲ ಇಲ್ಲ ಬಂದರ್ಬಿ ಇಲ್ ಬರಲ್ಲ ಧಾರವಾಡ ಹತ್ರ ಹೋಗದ ಹ್ಮ್.
ಧಾರವಾಡ ಧಾರವಾಡ ಸಿಗದಿದ್ರೆ ಇಲ್ಲೇ.
ದಾರವಾಡ ಸಿಗಲಿಲ್ಲ ಅಂದ್ರ ಇಲ್ಲಿ ಚಿಕ್ಕದ ಇತ್ತಲ್ ದಾರವಾಡ ಆರಾಮ್ ಸಿಗತದ.
ಹ್ಮ್ ಯಾ ಪ್ರಾಕ್ಟಿಕಲ್ ತ್ರೋಲಾ.
ಇದ ತ್ರೋ.
ಯಾವ ಹಾಬಿ.
ಹಾ ಇಲ್ಲ ಇಷ್ಟ ಅವ್ರದು ಆ ಬಾ ಆ ಆ ಹಂಗೆ ಇದ್ದ ಗುರು.
ಬಾಳ ಅವ್ರ ಊರು.
ಅವರ್ ಊರು ಯಾದಗಿರ.
ಯಾದಗಿರಿ.
ಹ್ಮ್
ಹ್ಮ್ ಮತ್ತೆ ಏನ್ ಸಮಾಚಾರ. ಇರೋದು ಬೆಂಗಳೂರು.
ಹ್ಮ್
ಒಂದೆ ಊರು ಸ ಗೌರ್ಮೆಂಟ್ ನೌಕರಿ ಆಗ
ಹ ನಿಂಗ್ ಹೆಂಗ್ ಗೊತ್ತು.
ಅ ಬೆಂಗಳೂರಲ್ಲಿ ಇದ್ದಾರ ಅಂದ್ರೆ ಗೊತ್ತಾಗುತ್ತೆ ನಮಗೆ.
ಹ್ಮ್ ಗೌರ್ಮೆಂಟ್ ನೌಕರಿ ಏನಿಲ್ಲ ಅ ತಂದೆ ಅವ್ರದ ಬಿಸ್ನೆಸ್ ಇದೆ ತಾಯಿ ಅವ್ರದು ಗೌರ್ಮೆಂಟ್ ನೌಕ್ರಿ.
ತುಂಬಾಯ ತುಂಬಾ ಆದಾಯ ಬರುತ್ತೆ ಬಿಡಿ ಹಾಗಾದ್ರೆ.
ಅದೇ ಕಾಸ್ಟ್ ಸೇಮ್ ಇಲ್ಲ ಕಣೋ.
ದುಕ್ಕಾ ಹಾಗಾದ್ರೆ.
ಹ್ಮ್
ಮನೆಯಲ್ಲ ಒಪ್ಪತ ಇಲ್ವಾ ಹಾಗಾದ್ರೆ?
ಏ ಮನಲ್ಲೇನು ನಮ್ಮ ಹತ್ರ ಚಿಲ್ಲ್ ಇದೆ ಹೇಳ್ಬೋದು.
ಹ್ಮ್ ಅವ್ರ ಮನೆಯಲ್ಲಿ?
ಅವರ್ ಮನೆಲ್ಲಿ ಒಪ್ಪತ್ತಾರೆ ತಗೋ ಒಪ್ಲಿಲ್ಲ ಅಂದ್ರೆ? ಒಪ್ಪಲಿಲ್ಲ ಅಂದ್ರೆ ಹಾರಸಕೊಂಡು ಹೋಗೋದು.
ಅದೇ ಹುಡುಗರು ಪಿಕ್ಚರ್ದಲ್ಲಿ ಇರ್ತಾರಲ್ಲ.
ಹ್ಮ್
ಹುಡುಗರು ಪಿಚ್ಚರ್ ಅಲ್ಲಾ ನಿಮ್ಮ ದತ್ತು ಪುತ್ರರು ಮೂರ್ ಜನ ಇದಾರ.
ಹ್ಮ್ ಅವರ್ ಅವರಿಗೆ ಶಿಗತ್ತಿ ಹೋಗಬಿಡ್ತೀನಿ ನಾನು
ಅವ್ರ ಹೇಳಿದ್ರೆ ಆಯ್ತು ಅಲ್ಲೆ ಬೆಂಗಳೂರ್ ಇಂದ ಓಡ್ಸ್ಕೊಂಡ್ ಬಂದ್ ನಿಮ್ ಜೊತೆ ಸೆಟ್ ಮಾಡ್ಬಿಡ್ತಾರ.
ಏ ಅವರು ಅವ್ರ ತಾಯಿಗೆ ಗೊತ್ತಿದೆ ಕಣೋ ನನ್ ಬಗ್ಗೆ.
ಗೊತ್ತಿದೇ ಮತ್ತೇ ಏನ್ ಮಾಡಿಲ್ವ
ಇಲ್ಲ ಆಯ್ತ ಅವ್ರ ತಾಯಿ ಚೀಲ್ ಇದ್ದಾರೆ ನಾ ನೋಡಿ ಓಕೆ ರೆಡಿಯೈತೆ ಅಂತ ಬಿಟ್ಟಿದ್ದಾರೆ.
ಅವ್ರ ತಾಯಿನೇ ನಗತಾರ ನೀನ್ ನೋಡಿ?
ಹ್ಮ್
ಮತ್ತ್ ಅವ್ರ ತಂದೆ
ಅವರ್ ತಂದೆವರಿಗೆ ಗೊತ್ತಿಲ್ಲ ಕಣೋ ಅವರ್ ತಂದೆವರು ಸ್ಟ್ರಿಟ್ ಆದಾರೆ
ಹ್ಮ್ ಮತ್ತೆ ಅವ್ರಗೆ ತಂಗಿಯದು ಇಲ್ವಾ ಯಾರು?
ಹೇಳ್ತೀನಿ ಹಾ ಇದ್ದಾರೆ ಹೇಳ್ತೀನಿ ಅದು ನೆಕ್ಸ್ಟ್ ಬಂದಾಗ ಹೇಳ್ತೀನಿ ನಿನಗೆ ಆಮೇಲೆ.
ಆಯ್ತಾ ಆಯ್ತ್ ಆಯ್ತು
ನೀವು ರಾಜಗೌಡರ ಸಂಘಟ ಮಾತಾಡಿ. ಓಕೆ ಓಕೆ ರಾಜಗೌಡ ಸಹ ಮಾತಾಡು